ನೀಟಾಗಿ ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳು ಎಲ್ಲಾ ಅರ್ಧ ಮರ್ದ ಮಾತಾಡ್ಬೇಡ ಏನ ಅಂದ ಅವನು ನೀಟಾಗಿ ಹೇಳ್ನನಿಗೆ
ಅವನಂದ ಮುಂಚೆ ಅವಂದ ಫ್ರ ಅಂದ್ರೆ ನಮ್ ಸ್ಕೂಲ್ ಫ್ರೆಂಡ್ ಇದ್ನಲ್ಲ
ಹ್ಮ್
ಅವನ್ ಜೊತೆಗ್ ಬಂದಿದ್ರಲ್ಲಾ ಅವ್ರ ಫೋನಲ್ಲಿ ನ ನಂದು ಇನ್ಸ್ಟಾ ಪ್ರೊಫೈಲ್ ನೋಡಿದ್ನಂತೆ.
ಹ್ಮ್
ನಾನು ಅದಿಕ್ಕೆ ಅಂದೆ ನಾನೇನು ಪೋಸ್ಟ್ ಮಾಡಿಲ್ಲಲ್ಲ ಅದ್ರಲ್ಲಿ ಏನ್ ನೋಡಿಯಾ ಅಂತ ಅಂದೆ
ಹ್ಮ್
ಏ ಹೈಲೈಟ್ಸ್ ಎಲ್ಲ ಹಾಕಿದ್ದಲ್ಲ ಅವನೆಲ್ಲಾ ನೋಡಿದ್ದೆ
ಹ್ಞೂ ಒಂದು ಸೆಕೆಂಡ್ ಇರು
ಮಾತಾಡೆ
ಹ್ಞ ಒಂದ ಸೆಕೆಂಡ್ ಇರೆ ಹಾ ಹಾ ಹ್ಮ ಹಾ ಹಾ ಈಗ ಕುಡಿಬೇಕು ರಿ ನಾನು ಹಾ ಹೌದ
ಮ್ಯಾಗಿ ಮ್ಯಾಗಿ ತಂದ ಕೊಟ್ರಾ
ಹ ಹೌದು
ಹ್ಮ್ ಮಾಡ್ಕೊ ಇವಾಗ ನಾವು ಅವಾಗ್ಲೇ ಮಧ್ಯಾಹ್ನ ಊಟ ಮ್ಯಾಗಿನೇ ತಿಂದಿದ್ದು
ಹೌದಾ
ಹ್ಮ್ ಅವ್ರೇಲ್ಲಾ ಬಂದಿದ್ರ ಇಲ್ಲೇ ಪ್ಯಾಕ್ ಮಾಡಕತ್ ರೂಮಿಗೆ
ಹ್ಮ್
ಅದಿಕ್ಕೆ ಮಧ್ಯಾಹ್ನ ನಾವು ಏನು ಬಾಕ್ಸಿಗೆ ಏನು ಮಾಡ್ಕೊಂಡ್ ಹೋಗಿದ್ದಿಲ್ಲ ಬರಕ್ಕಾರೆ ಮ್ಯಾಗಿ ತಗೊಂಡಬಂದ್ವಿ
ಹ್ಮ್
ತಗೊಬಂದು ಮಾಡ್ಕೊಂಡು ತಿಂದ್ವಿ ಸ್ವಲ್ಪ ಚಿಪ್ಸ್ ತಿಂದ್ವಿ ಮುಗೀತು ಮಧ್ಯಾಹ್ನ ಊಟ
ಹೌದಾ ಏನು ಅಂತಿದ್ದಲ್ಲ ಆಗ್ಲೆೇ ಒಂದು ಏನು ಮುಂಚೆನೆೇ
ಹೆಲೈಟ್ಸ್ ಇಂದು ಎಲ್ಲಾ ಫೋಟೋಸ್ ನ ನೋಡಿದ್ದೆ ಅಂತ ಅಂದ
ಹಾ
ಆಮೇಲೆ ಆಕ್ಚುಲಿ ಬರಕ್ ರೀಸನ್ನೇ ಅದು ಅಂತಂದ
ಯಾವುದು ಹ ಹ ಟ್ರಿಪ್ಪಿಗೆ ಬರೋಕ್ ರೀಸನ್ನೇ ಅದು ಹ್ಞೂ
ಹಾ ಹೌದೇನು ಅಂತ ಸುಮ್ನ ಅದೇ ನನಗೆನು ಅನ್ ಏನ್ ನಿಜ ಅಂತ ಅನ್ಸ್ಲಿಲ್ಲ ಅವ್ನು ಹೇಳದು
ಹ್ಮ
ಹೌದೇನು ಅಂತ ಸುಮ್ನಾದೆ ನಾನ್ನು
ಹೌದಾ ಮತ್ತೇನಪ್ಪ ಸಮಾಚಾರ ಏನು ಹೇಳ್ತೀರಾ
ಏನ್ ಹೇಳನಪ್ಪಾ ಏನಿಲ್ಲ
ಏನಿಲ್ಲಾನ ಈಗೇನ್ ಊಟಕ್ಕೆ ಇವಾಗ ರಾತ್ರಿ?
ಏನಾದ್ರು ಅನ್ನ ಸಾಂಬಾರ್ ಮಾಡ್ಬೇಕಪ್ಪಾ ನಿಜ ಏನು ಬೇರೆ ಏನು ಮಾಡಕಂತೂ ಏನದ್ ಎನರ್ಜಿ ಇಲ್ಲ
ಹ್ಮ್ ಅದಕ್ಕೆ ಅನ್ನ ಸಾಂಬಾರ್ ಮಾಡ್ತೀರಾ ನಿನ್ನೆ ಪನ್ನೀರ್ ಮಾಡ್ಕ ಕೊಂಡಿದ್ರಾ?
ಹ್ಮ್ ಮಾಡಿದ್ವಿ
ಏನು ಮಾಡಿದ್ರರಿ ಪನ್ನೀರಲ್ಲಿ
ಪನ್ನೀರ್ ರೈಸ್
ಪನ್ನೀರ್ ರೈಸ್ ನಾನು ಏನ್ ಅನ್ಕೊಂಡೆ ಪನ್ನೀರ್ ಕರಿ ಚಪಾತಿ ಮಾಡ್ ತ್ತಾರೆ ಅಂನ್ಕೊಂಡು
ಅದೇ ಮಾಡೋಣ ಅನ್ಕೊಂಡಿದ್ವಿ ಫಸ್ಟ್
ಹಾ ಮತ್ತೇನಾಯ್ತು
ಮತ್ತೆ ಆ ಇಲ್ಲ ಅಲಿಕ್ಕಿ ಅಕ್ಕಿ ರೈಸ್ ಮಾಡೋಣ ಅಂತನ್ಲು
ಹ್ಮ್
ಹ ಸರಿ ಅಂತಂದು ರೈಸ್ ಮಾಡಿದ್ವಿ ಫಸ್ಟ್ ನಮ್ದು ಅದೇ ಇತ್ತು ಪನ್ನೀರ್ ಕರಿ ಆಮೇಲೆ ರೈ ಇದು ಚಪಾತಿ ಮಾಡಣ ಅಂತ
ಹೌದಾ
ಹ್ಮ್
ಹ್ಮ ಮತ್ತೇನಪ್ಪಾ ಸಮಾಚಾರ
ಹ್ಮ ಏನ್ ಇಲ್ಲಪ್ಪ ನೀವೇನ್ ಮಾಡ್ತೀರಿವಾಗಡ್ಗೆ
ಇವಾಗ ಮ್ಯಾಗಿ ಮಾಡ್ಕೊಂಡು ತಿಂತೀನಿ
ಹ್ಮ
ಚಾಟ್ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಪೆರಿ ಪೆರಿ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ.
ಹ್ಮ
ಖಾರ ಜಾಸ್ತಿ ಫುಲ್ ಹೊರಗಡೆ ಚಳಿ ಟಿ ವಿ ಆನ್ ಮಾಡ್ತೀನಿ ನೀನು ಯಾವ ಮೂವಿ ಕಳಿಸ್ತೀಯೋ ಆ ಮೂವಿ ನೋಡ್ತೀನಿ ತಿಂದಕೊಂಡು ಮಜಾ ಮಾಡ್ತೀನಿ ಒಬ್ಬಳೇ ಅದು ಮನೇಲಿ ಒಬ್ಬಳೇ ಬೇರೆ ಎಷ್ಟು ಆರಾಮಾಗಿ ಎಂಜಾಯ್ ಮಾಡ್ಬೇ ಧಾನಾನಾ ಈವಾಗ
ಒಬ್ಬಳೇ ಒಬ್ಳೇ ಇದ್ರೆ ಎಂಜಾಯ್ ಆಗಲ್ಲ ಯಾರಾರು ಇರ್ಬೇಕು.
ನೋ ನೋ ನೋ ನೋ ಈಗ ಮೂವಿ ಕಳಿಸತಿಯಲ್ಲಾ ನನ್ನ ಜೊತೆ ಮೂವಿ ಇರುತ್ತೆ ಇವಾಗ
ಸರಿ ಅಮ್ಮ ಕಳ್ಸ್ತೀನಿ
ಹ್ಮ್ ಮತ್ತೆ ಏನ್ನಿಲ್ಲ ಸಮಾಚಾರ
ವಾ ವಾಜಾ ನೋಡಿ ಅಲ್ಲಾ
ವಾಸ ನೋಡಿದನಲ್ಲಪ್ಪ ಪ್ಪಾ ಹೆಸ್ ಸರಿ ನಮ್ ಸೂರ್ಯನೇ ತೋರ್ಸಿದ್ನಿ ಈಗ ಅದನ್ನ ಮತ್ತ ಕಟ್ಕಾಯಿ ಕಾಯಿ ಕಾಯಿ ಅಂತಳೆ
ಮತ್ತ ಯಾವ್ದೂ ಅದೊಂದ ಐತ್ ಇರು ಕಳಸ್ತೇನೆ ಅದೇ ಬರ್ತಿಲ್ಲ ನನಗ್ ನೋಡಿರ್ತೀಯಾ ನೀನ್ ಮೋಸ್ಟ್ ಎಲ್ಲ ಅದೇ ಅದ ಚೂರ್ ಹಳೇದು ಅದು ಯಾ ಅವೊಬ್ಬ ಸೈಕೋ ಕಿಲ್ಲಾರ್ದು
ಸೈಕೋ ಕಿಲ್ಲರ್ದ ನಾನು ನೋಡಿ
ಏನ ಇದೆ ಅವ್ನ್ ಹೆಸರು ಇಲ್ಲ ಕಳಸ್ತೇನೆ ಇರು ಚಂದ ಆಯ್ತೆ ನೋಡು
ಹ್ಮ್ ಕಲ್ಸ್ ಕಲ್ಸ್ ಮತ್ತೇನಪ್ಪ ನಿಮ್ ಕ್ಕಿ ಸೌಮ್ಯ ಬಂದ್ರ ಏನಿಲ್ಲ
ಹ ಅವ್ರ ಎಲ್ಲಿ ಹೋಗ್ಯಾರಾ
ಸಮ್ಯ ಮೇ ಮೇಲೆೋಗಿದ್ದಾಳೆ ಲಿಕ್ಕಿ ಒಳಗೋಗಿದ್ದಾಳೆ ಅನ್ನಲ್ಲ
ಹ್ಮ್ ಅಲ್ಕಿ ಬಂದ್ಲು ಬಂದ್ ಮಕ್ಕಂಡ್ಲು
ಹ್ಮ
ಹ ಇವಳ ಇಲ್ಲೇ ಇದ್ದಾಳೆ ಟೇರೆಸ್ ಮೇಲೆ ನಾನೇ ಮೇಲೆ ಬಂದೆ
ನೀನು ಮೇಲ್ ಬಂದ
ಹಾ
ಓ ಅವಳು ಟೆರೆಸ್ ಅಲ್ಲೆ ಇದ್ದಳೆ ನೀನು ಟರೆಸ್ ಅಲ್ಲೆ ಇದೆಯ
ಹ್ಮ ಒಂದ್ ಎಂಡ್ ಒನ್ ಎಂಡ್ ನನಗ್ ಗೊತ್ತಿಲ್ಲಪ್ಪ ಅದೆಲ್ಲಾ ನಾನ್ ತಲೆಗೆ ಹಾಕೊಳಲ್ಲ ಹ್ಮ್ ಹ
ಹ್ಮ್ ಮತ್ತೇನಪ್ಪಾ ಸಮಾಚಾರ ಹೇಳ್ರಪ್ಪಾ ಮಾತಾಡ್ರಪ್ಪಾ ಮಾತಾಡ್ರಿ ಮಾತಾಡ್ರಿ ಅಂತ ಗೋಗರಿ ಬೇಕಲ್ಲಪ್ಪ ಆರ ದುಡ್ಡು ಬರುತ್ತಾನ್ದ್ರೂ ಮಾತಾಡಲ್ವಲ್ಲಪ್ಪ
ಏನ್ ಜನಗಳಪ್ಪಾ
ಏನಪ್ಪಾ
ಏನ್ ಜನಾನಪ್ಪಾ ಅಂದೆ ಅದೇ ದುಡ್ದ್ ಬರು ತಂದು ಮಾತಾಡಲ್ಲಲ್ಲ ಅಂತ ನಿನ್ನೆ ನಿನ್ನೆ ಇದು ತರಕಾರಿ ತರ್ಕಾರಿ ಹ್ಮು ನಿನ್ನೆ ತರಕಾರಿ ತಗೋ ಬಂದ್ವಿ ನಾವು.
ಏನು ತರಕಾರಿ
ಏನೇನ್ ತಂದೆ ಅಂದೆ ಈರುಳ್ಳಿ.
ಹ್ಮ್
ಹೆಂಗ್ ಗೊತ್ತ ನಲವತ್ತು ರೂಪಾಯಿಗೆ ಕೆಜಿ ಅಂತೆ.
ಹು
ಐವತ್ತು ರೂಪಾಯಿಗೆ ಒಂದೂವರಿ ಕೆಜಿ ಅನ್ನು
ಇಗ
ವಿಚಿತ್ರ ಏನ್ ಹಂಗ್ ಹೇಳ್ತಾರ್ ರೇಟ್.
ತಗೋಬೇಕು
ಹ್ಮ ಅದನ್ನೇ ಮಾಡದ್ ಮೇಕ್ ನಾವು.
ಹ್ಮ್ಮ್
ಒಂದ್ ಕೆಜಿ ಅಂದ್ರೆ ನಲ್ವತ್ ರೂಪಾಯಿ ಅಂತೆ ಮತ್ತೇನು ಮತ್ತೇನ್ ತಗೊಂಡ್ವಿ ಅಂದ್ರೆ ಮೆಣಸಿನಕಾಯಿ ತಗೊಂಡ್ವಿ.
ಹ್ಮ್ ಒಂದೂವರೆ ಕೆಜಿಗೆ ಎಷ್ಟು ಬರುತ್ತೆ ಎಷ್ಟು ಇದು ಬರ್ಬೋದು.
ಬೆಳಗ್ಗೆ ದ್ರಾವು ಲಿಚ್ ಪಾಬು ಹ್ಮು. ಒಂದ್ ಹತ್ ಒಂದ್ ಹದ್ನೈದು ಇಪ್ಪತ್ ಬರ್ಬೋದು.
ಹದ್ನೈದು ಚಿಕ್ಕದ ಚಿಕ್ಕದಾದ್ರೆ ಒಂದ್ ಇಪ್ಪತ್ತು ದೊಡ್ಡದಾದ್ರೆ ಒಂದು ಹದಿನೈದ.
ಹಾ ಆಮೇಲೆ ಮೆಣ್ಸಿನ್ಕಾಯಿ ತಗೊಂಡ್ವಿ.
ಹ್ಮ್
ಆಮೇಲೆ ಬೆಂಡೆಕಾಯಿ ಟೊಮ್ಯಾಟೊ ಇತ್ತು ತಗೊಂಡ್ ಲ್ಲಿಲ್ಲ ನಾವು ಇಲ್ಪಿ. ಎಷ್ಟು ಕೊಟ್ಟಿದ್ಯೋ ನೆನಪಿಲ್ಲ ಮೆಣಸಿನಕಾಯಿ. ಅದು ಹತ್ತು ರೂಪಾಯಿ ಪಾವ್ ಕೆಜಿ.
ನೀವು ಪಾವು ಕೆ ಅಷ್ಟು ಸಾಕಾ ನಿಮ್ಮ ಮೆಣಸಿನಕಾಯಿ ಪಾವು ಕೆಜಿ ಸಾಕಾ.
ಒಂದ್ ವಾರಕ್ಕೆ ಆಗುತ್ತೆ.
ಹ್ಮ್ ನೀವು ಖಾರ ಜಾಸ್ತಿ ತಿನ್ನಲ್ವಾ ಏನು.
ಹಂಗೇನಿಲ್ಲ ತಿಂತೀವಿ ಅದು ಕರೆಕ್ಟ್ ಆಗುತ್ತೆ ಈಗ ಒಂದ್ ವಾರಕ್ಕೆ ಪಾವ್ ಕೆಜಿ. ಮತ್ ನೆಕ್ಸ್ಟ್ ಮಂಡೇ ಮತ್ ತಗೊಂತೀವಿ.
ಹ್ಮ್ಮ್ ಟೋಟಲಿ ತರಕಾರಿದು ಇದೆಲ್ಲದು ಸೇರಿ ಎಷ್ಟ್ ಖರ್ಚು ಬರು ಬರುತ್ತೆ.
ಒಂದೊಂದು ಸರ್ತಿ ಜಾಸ್ತಿ ಬರುತ್ತೆ ನಮ್ಮು. ಒಂದ್ ವಾರಕ್ಕೆ ಏನಿಲ್ಲ ಅಂದ್ರೆ ಒಂದು ಫಿಫ್ಟಿ ಟೂ ಹಂಡ್ರೆಡ್ ಅಷ್ಟೆ. ತರಕಾರಿ ತಗೊಂತೀವಿ ಒಂದ್ ವಾರಕ್ಕೆ.
ಹ್ಮು
ಆಮೇಲ್ ರೇಷನ್ನು ಅದ್ ಯಾವಾಗ ಯಾವಾಗ ಖರೆ ಆಗುತ್ತಾ ಅವಾಗ ಅವಾಗ ತಗೊಂತೀವಿ.
ಹ್ಮ ಹೌದಾ ಟ್ರಿಪ್ಪಿಗೆ ಹೋಗ್ತೀರಾ ನೆಕ್ಸ್ಟ್ ಏನು ಇಲ್ವಾ.
ಟ್ರಿಪ್ಪು ಇಲ್ಲಪ್ಪಾ.
ಹ್ಮ್
ಇವಾಗಲೇ ಅಡ್ಡಾಡ್ ಅಡ್ಡಾಡಿ ಸಾಕ್ ಆಗ್ಬಿಟೈತೆ ಫುಲ್ ಬಾಡಿ ಒಳಗಿನ್ ಎನರ್ಜಿ ಖಾಲಿ ಆಗೈತೆ.
ಹ್ಮ್ ನಾನು ಹೋಗಲ್ಲಪ್ಪ ಟ್ರಿಪಿಗೆ ನೆಕ್ಸ್ಟ್ ಆದರೆ ನನ್ನ ಕಾಲೇಜ್ ಆ್ಯಕ್ಟಿವಿಟಿ ಇದೆ ಹೋಗಲೇಬೇಕು ನಾನು.
ನಮ್ದು ಕಾಲೇಜ್ ಟ್ರಿಪ್ಪು ಆವಾಗ್ಲೇ ಹೋಗೋದ ಇನ್ ಒಂದೇ ಗಂಟೆಗೆ. ಅದು ಯಾವಾಗ್ ಇಡ್ತಾರೋ ಗೊತ್ತಿಲ್ಲ.
ಹ್ಞೂ ನನೀಗ್ ಏನ್ ಅನಿಸ್ತಿದೆ ಡೈರೆಕ್ಟ್ ಗ್ರ್ಯಾಜುಯೇಟ್ ಆದ್ಮೇಲೆ ಹೋಗ್ಬಿಡಣ ಅಂತ ಅನ್ಸ್ತೈತೆ ಅಲ್ಲಿವರ್ಗೂ ಎಲ್ಲೂ ಹೋಗೋದೆ ಬೇಡ. ಅಲ್ಲಿವರ್ಗೂ ಎಲ್ಲೂ ಹೋಗದ ಬೇಡ. ಹ್ಮ್ ನನ್ ನಿಜವಾಗ್ಲು ಇವಾಗಿವಾಗ ಪ್ರೆಸೆಂಟು ಹಂಗೆ ಅನ್ಸ್ತೈತ್ ನನಿಗೆ.
ಹ್ಮ್
ಈಗ ಏಟ್ ಸೆಮ್ಮಿಗಂತೂ ಹೋಗ್ಲೇಬೇಕೇಲ್ಲ ನಾನ ಹೊರ್ಗಡೆ ಬೇರೆ ಆಪ್ಷನ್ನೇ ಇಲ್ಲ ನನಿಗೆ ಏಟ್ ಸೆಮ್ಮಿಗ್ ಹೊರ್ಗಡೆ ಹೋಗ್ಲೇಬೇಕು
ನಮ್ದು ಇವಾಗ ಅವಾಗ ಹೋಗಿದ್ವಲ್ಲ ಅಷ್ಟು ಜನ ಸೇರಿ. ಹ್ಮ ಮತ್ತ ಹಂಗೆಲ್ಲಾರು ಮತ್ತೆ ಕಾಲೇಜಿಂದ ಹೇಳಿದ್ರೆ ಅವಾಗ್ ಹೋಗ್ತೀನಷ್ಟೆ ಯಾಕಂದ್ರೆ ಅದ್ ಮನೇಲಿ ಹೇಳ್ತೀನಲ್ಲಾ ಮನೇಲಿ ದುಡ್ ಕೊಡ್ತಾರೆ.
ಹಾ ಲಾಸ್ಟ್ ಟೈಮ್ ಎಷ್ಟು ಎಷ್ಟು ತಗೊಂಡಿದ್ರು ಕಾಲೇಜಿಂದ ದುಡ್ಡು ಲಾಸ್ಟ್ ಟೈಮ್ ಎಷ್ಟ್ ತಗೊಂಡಿದ್ರು. ಕಾಲೇಜಿಂದ ದುಡ್ಡು
ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನ ತ್ರೀ ತೌ ತ್ರೀ ತೌಸಂಡ್ ಅನ್ಸುತ್ತೆ.
ಹೊ ಈ ಸರಿ ಈ ಈಗೆಲ್ ಕರ್ಕೊಂಡ್ ಹೋಗ್ಬೋದು
ಈಗ ಇನ್ನು ಪ್ಲೇಸ್ ಗೊತ್ತಿಲ್ಲ ಪಕ್ಕ ಇನ್ನು ಡಿಸೆಂಬರ್ ನವಂಬರ್ ಟೈಮಲ್ ಕ ಕರ್ಕೊಂಡ್ ಹೋಗೋದು ಮೋಸ್ಟ್ಲಿ ಕೇರಳ ಅಂತ ಅನ್ಸುತ್ತೆ.
ಹ್ಮ್ ನಿಮ್ಮ ಸೀನಿಯರ್ಸ್ ಎಲ್ಲಾ ಎಲ್ ಹೋಗಿದ್ರು
ಅದೇ ಕೇರಳ ಹೋಗಿದ್ರವ್ರು, ನಮಿಗ್ ಎಲ್ ಕರ್ಕೊಂಡ್ ಹೋಗ್ತಾರೋ ಗೊತ್ತಿಲ್ಲ ಅದು ಮೊನ್ನೆ ಮ್ಯಾಮ್ ಯಾವ್ದೋ ಬ ಬೇರೆ ಪ್ಲೇಸ್ ಹೇಳ್ತಿದ್ರಪ್ಪಾ
ಆಗ್ಲೇ ಮುಂದಿಂದು ಇವಾಗ್ಲೇ ಡಿಸೈಡ್ ಮಾಡ್ಬಿಟ್ಟಿದರಾ ನಿಮ್ ಮ್ಯಾಮು.
ಹ್ಮ್ ಅಂದ್ರೆ ಅವ್ರ್ ಅವ್ರ್ ಡಿಪಾರ್ಟ್ಮೆಂಟ್ ಅಲ್ಲಾ ಯಾರ್ ಡಿಪಾ ಮೆಂಟ್ ಅವ್ರು ಏನಾರು ಹಿಂಗ್ ಲೆಸನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಏನಾರು ಬಂದಾಗ ಹೇಳ್ತಾರೆ.
ಹ್ಮ್ ಮತ್ತೆ ಏನ್ ಸಮಾಚಾರನಪ್ಪ ಹೇಳ್ರಪ್ಪ ಮಾತಾಡ್ರಪ್ಪ ಬಾಯ್ ಬಿಡ್ರಪ್ಪ.
ಏನಿಲ್ಲಪ್ಪಾ ನೀವೇ ಹೇಳ್ಬೇಕ್ ನೋಡು ಮತ್ತೆ ಸೂರ್ಯ ಫೋನ್ ಮಾಡಿದ್ನ.
ಹ್ಞೂ ಮಾಡಿದ್ದ ಅಂದ್ರೆ ಬೆಳಿಗ್ಗೆ ನಾನೇ ಮಾಡಿದ್ದೆ
ಹ್ಮ
ಬೆಳಗ್ಗೆ ಸ್ಕೂಲಿಗ್ ಲೇಟಾಗ್ ಹೋಗಿದನೆ ಅವ್ರ್ ಮ್ಯಾಮ್ ಫೋನ್ ಮಾಡಿದಾರೆ ಇವತ್ತು ಅಪ್ಪಂಗ್ ಬೆಳಗ್ಗೆ. ನಿಮ್ಮ ಹುಡ್ಗ ಲೇಟಾಗ್ ಬಂದಿದ್ದಾನ್ ಸ್ಕೂಲಿಗೆ ಅಂತ ಜಲ್ದಿ ಕಳ್ಸ್ರಿ ಇನ್ ಮೇಲಿಂದ ಹ್ಮ ಇಲ್ಲ ಇವತ್ತು ಟಿಫನ್ ಲೇಟ್ ಆಗಿದೆ ಅದಿಕ್ಕೆ ಲೇಟ್ ಆಗಿದೆ ಬಿಡ್ರಿ ನಿಗ್ ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಕಳಿಸ್ತೀವಿ ಅಂತ್ ನಮ್ಮ ಅಪ್ಪ.
ಹ್ಮ್ ಹ್ಮ್ ಏನುಕ್ ಲೇಟಾಗೋದ್ನಂತೆ.
ಮನೆನೆ ಲೇಟ್ಬಿಟ್ಟಿದನ್ ಅವ್ನ್ ಮೋಸ್ಟ್ಲಿ ಬೆಳಿಗ್ಗೆ.
ಹ್ಮ್ ಹ್ಮ್
ಅದಿಕ್ಕೆ ಲೇಟಾಗಿರುತ್
ಫೋನ್ ಐತಲ ಈಗ್ ಅವ್ನ್ ಹತ್ರ
ಏನ್ ಹೂ ಫೋನ್ ಇದ್
ಹ್ಮ್ ಮತ್ತೆ ಅವ್ನ್ದೇನೋ ಕ್ಲಾಸ್ ಕೇಳ್ತಿದ್ನಲ್ಲ ಕೇಳ್ತಾನ?
ಹ್ಞೂ ಕೇಳ್ತಿದನೆ
ಹ್ಮ್
ಟ್ಯೂಷನ್ನಿಗ್ ಹಾಕಿದೀವಲ್ಲ ಮತ್ತೆ ಕೇಳ್ಬೇಕು
ಅವಾಗ್ ಸ್ವಲ್ಪ ದಿನ ಬಿಟ್ಟಿದ್ನಪ್ಪ
ಹ್ಮ್ ಬಿಟ್ಟಿದ್ದ ಅದ ಇದು ರೀಸನ್ಸ್ ಹೇಳ್ತಾನೆ ಅದ ಇದು ರೀಸನ್ಸ್ ಹೇಳ್ತ. ತ ಈಗೂ ಕೇಳಿದ್ರು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ ವಟ್ ನಲ್ಲಿ ಕೇಳ್ದಾಗೆಲ್ಲ ಕೇಳ್ತೀನ್ ಕೇಳ್. ಕೇಳ್ತೀನಿ ಅಂತಂದು ಕ್ಲಾಸ್ನ ಎಷ್ಟು ಮಟ್ಟಿಗೆ ಕೇಳ್ತಾನೋ ಬಿಡ್ತಾನೋ ಅ ದೇವ್ರಿಗೆ ಗೊತ್ತು.
ಹ್ ಹ್.
ನನಗ್ ಏನು ಅವ್ನಿಗೆ ನಾನ ಅದೇ ಓದ್ ಮನ್ಸಿದ್ರೆ ಓದು ಇಲ್ಲ ಅಂದ್ರೆ ಬಿಟ್ಬಿಡು ಇವಾಗ್ಲಿಂದಾನೇ ಓದ್ ಬಿಟ್ಟ. ಇಟ್ಬ ಬಿಡು ಅಂತೀ ನಾನು. ನೆಸ್ಟ್ ಪಟಿ ಹೂ ಸೇರ್ಕೊಳ್ಳೋದ ಬೇಡ ಏನಕ್ಕೋ ಸರಿ ಮೇಲಿ ಬ್ ಬಿಟ್ರು ನೀನು ಅಂತೆ ಈ ಅಷ್ಟ ಇಟ್ ಬಂದಬ ಬಿಡೆ ನನಗರು ಒಂದ.
ನೋಡಿ ಇವಾಗ ಅವನ್ನೆ.
ಇನು.
ಅವನೇ ಕಾಲ್ ಮಾಡ್ತಿದ್ದಾನ.
ಹ್ಮ ದುಡ್ ಬೇಕಾಗಿತ್ತ ಅವನಿಗೆಗ ಹಾಕ್ಬಿಡು ದುಡ್ ನೀನ್ ಇವಾಗ ಅದಕ್ಕೆ ಕಾ ಮಾಡಿರ್ತಾನ ಅವ್ನು. ಇಲ್ಲ ಫುಲ್ ಬೇಜಾರಾಗಿರುತ್ತೆ ಅದಕ್ಕೆ ಕಾಲ್ ಮಾಡಿರ್ತೀನಿ. ಹ್ಮ್ ನೀನ್ ಅವ್ರ ಇವ್ರ ಹತ್ರನು ಹಾಕ್ಸ್ಬೇಡ ದುಡ್ನ ಕೇಳಿದ್ರೆ.
ಹ್ಮ್.
ಹ್ಮ. ಮತ್ತೇನಪ್ಪ ಸಮಾಚಾರ.
ಏನಿದಿಲ್ಲ ನ ಹೇಳ್ಬೇಕು ನೀಗೆ. ಏನ್ ಮಾಡ ಮ್ಯಾಗಿ ಮಾಡ್ಕೊಂಡ ಯ ಏನ್ ಇನ್ನು ಇಡವಾ.
ನಾಇಲ್ಲ ಒಂದು ಸ್ನಾನ ಮಾಡ್ ಬರ್ಬೇಕು ಅಂತ ಹೇಳ್ತಿಲ್ಲ ನಿನಗೆ. ಇದನ್ನ ಮುಗಿಸಿ ಸ್ನಾನ ಮಾಡ್ತೀನಿ ಇವಾಗಷ್ಟ.
ಹ ನಾ ಮಾಡಿ ಆಮೇಲೆ ಮಗಿನ.
ಆಮೇಲೆ ಮ್ಯಾಗಿ ಮಾಡ್ಕೊಂಡು ನೀನು ಅದು ಕಳಿಸಿರ್ತೀಯಲ್ಲ ಆ ಮೂವಿನ ನೋಡ್ಕೊಂಡು ಕುತ್ಕೊತೀನಿ.
ಹ್ಮ್ ಸರಿ ನೋಡ.
ಹ್ಮ್ ಏನ್ ಸರಿ ಮಾತಾಡ್ಬೇಕೇು ನೀನಲ್ಲ ಟೈಮ್ ಮುಗಿಯವರ್ಗೂ. ಸರಿ ಅಂದ ತಕ್ಷಣ ಇಡೋದಲ್ಲ ಇಲ್ಲಿ. ಹಾ.
ಏನ ನೆನಪಾಗಿತ್ತು ಊಟಕ್ಕೆ ಏನ್ ಮಾಡ್ತೀಯಾ.
ಊಟಕ್ಕೆ ನಮ್ಮಮ್ಮ ಅಡುಗೆ ಮಾಡಿಟ್ಟು ಹೋಗೈತೆ.
ಏನ್ ಮಾಡಿದ್ದಾರೆ.
ಚಪಾತಿ ಅಹ ಎರಡ್ ತರದ ಪಲ್ಯ ಅಲ್ಸಂದಿ ಕಾರ್ ಪಲ್ಯ ಮತ್ತೆ ಇನ್ನೊಂದು ಯಾವವುದೋ ಪಲ್ಯ. ಮತ್ತೆ ಅಳ್ಸಂದಿ ಕಾಳ್ಪಲ್ಯ.
ಹಾ
ಮತ್ತೆ ಈಗಿದು ಇದು ಏನು.
ನಾವು ತಂದಿದ್ದೀವ್ ಕಾನೆ ಅವ್ ಕಾಳು ಒಂದ್ಸತಿನೂ ಮಾಡೇ ಇಲ್ಲ.
ಮತ್ ಮಾಡ್ರಿ ಚೆನ್ನಾಗಿರುತ್ತದ ನನಗ್ ಇಷ್ಟ ಅಲಸಿನ ಕಳ್ಪದೆ ಮತ್ ಅದು ಮೆಣಸಿನನ್ಕಾಯಿ ಒಳಗಡೆ.